ಹಲೋ.
ಹಲೋ.
ಕಾಫಿ ಆಯ್ತಾ.
ಕಾಫಿ ಆಯ್ತು ನಿಮ್ದು.
ಹಾ ನಮ್ದು ಆಯ್ತು.
ಏನ್ ಮಾಡ್ತಾಿದ್ರಿ.
ಅದೇ ಸ್ನ್ನಿಂಗ್ ಕುಂತಿದ್ದೆ ನನ್ ತಮ್ಮಂದನು ಟೆಂತ್ ಮುಗೀತು. ಅವನಿಗೆ ಈಗ ಅದೇ ಅವನಿಗೆ ನಾವು. ಪಿಯ ಯು ಮಾಡ ಅಂತ ಹೇಳ್ತಾ ಇದ್ವಿ ಆದ್ರೆ ನನ್ ಕೈಯಲ್ಲಿ ಪಿ ಯು ಮಾಡಕ್ ಆಗಲ್ಲ. ಐಟ ಗೆ ಇಲ್ಲ ಡಿಪ್ಲೊಮಾಗೆ ಹೋಗ್ತೇನೆ ಅಂತ ಹೇತ ಇರ್ತ ಅವರು.
ಸುಮ್ನೆ ಡಿಪ್ಲೋಮಾ ಮಾಡ್ತಾರ ಚೆನ್ನಾಗಿ.
ಡಿಪ್ಲೊಮಾ ಚೆನ್ನಾಗಿರತ್ತಾ.
ಹ ಚೆನ್ನಾಗಿರುತ್ತೆ ಏನ್ ಬಾಳ ತೇರಿ ಇರಲ್ಲ ಕಮ್ಮಿ ಇರ್ತ ತೇರಿ.
ಹ್ಮ್ ಅದು ಡಿಪ್ಲೊಮಾ ಎಷ್ಟ್ರ ವರ್ಷ ಕೋರ್ಸು.
ಅದು ಮೂರ್ ವರ್ಷ ಕೋರ್ಸು ಕೋರ್ಸು ಇದು ಸೈನ್ಸ್ ಏನಾದಾರು ಮಾಡಿದ್ರಿ ನಿಮ್ ತಮ್ಮ ಎರಡು ಎರಡು ವರ್ಷ. ಅಂದ್ರೆ ಸೀದಾ ಡೈರೆಕ್ಟ್ ಾಟರ್ ಎಂಟ್ರಿ ಸೆಕೆಂಡ್ ಇಯರ್ಗೆ ಹೋಗ್ತಾನೆ.
ಹಾ.
ಈ ಟೆಂತ್ ಮೇಲ್ ಅಂದ್ರೆ ಮೂರ್ ವರ್ಷ.
ಹ.
ಮೂರ್ ವರ್ಷ ಅಂದ್ರೆ ಆರ್ ಸೆಮ್ ಇರ್ತಾವ ಒಂದ್ ಸೆಮ ಇಂಟರ್ನ್ಶಿಪ್ ಇರುತ್ತೆ.
ಹ್ಮ.
ಇಂಟರ್ನ್ಶಿಪ್ನಾಗ ಅಲ್ಲಿೇ ಒಂದೊಂದು ಕಾಲೇಜ್ನಾಗ ಅವರೇ ಕಳಸ್ತಾರ ಇಲ್ಲ ನಾವು ಹುಡುಕೊಂಡ ಹೋಗ್ಬೇಕು.
ಅವಂದ ಈಗ ಟೆಂತ್ ಮುಗಿತು ಟೆಂತ್ ಮಲ್ಲಿ ಹೋಗೋದು.
ಟೆಂತ್ ಮೇಲೆ ಅಂದ್ರೆ ಮೂರು ವರ್ಷ.
ಹ.
ಎಷ್ಟು ಆಯ್ತು ಪರ್ಸೆಂಟೇಜ್.
ಒಂದು ಏಟಿಫೖ ಆಗೈತೆ.
ಏ್ಟಿ ಫೈವ ಚೆನ್ನಾಗ ಆಗುತ್ತ ಗೌರ್ಮೆಂಟ್ ಸೀಟೇ ಸಿಗುತ್ತೆ. ಅಪ್ಲೈ ಏನಲ್ಲ ಡೈರೆಕ್ಟ್ ಅಡ್ಮಿಷನ್. ಅವಾಗೆಲ್ಲ ಇತ್ತು ಅಪ್ಲಿಕೇಶನ್ ಹಾಕ್ಬೇಕು ಆತರ ಈ ಐ ಟಿ ಆದ್ರರು ತಗೋ ನೀನು ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು
ಹ
ಅಪ್ಲಿಕೇಶನ್ ಹಾಕಿ ಅದ್ರ ಟ್ರೆ ಟ್ರೇಡ್ ಇರ್ತವೆ ಫಿಟ್ಟರ್ ಎಲೆಕ್ಟ್ರ ಎಲ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಐಟ ಒಳಗೆ ಅಂದ್ರೆ ಅಲ್ಲಿ ಎರಡು ವರ್ಷ ಡಿಪ್ಲೊಮಾ ಮಾಡಿದ್ದದ್ರೆ ಡಿಪ್ಲೊಮಾ ಮಾಡಿದ್ದದ್ರೆ ಜೂನಿಯರ್ ಇಂಜಿನಿಯರ್ ತಗೊ ಹ ಈ ಡಿಪ್ಲೊಮ ಗ ಕೋರ್ಸ್ ಬಾಳ್ ಅದವು
ಹಾ.
ಮೆಕ್ಯಾನಿಕಲ್ ಸಿಿವಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್.
ಹಾ
ಸಿ ಎಸ್ಸು
ಹ
ಮತ್ತೆ ಇನ್ನು ಬಾಳ ಬಾಳ ಬಾಳ ಮೆಕ್ಯಾನಿಕಲ್ ಇಂಜಿನಿಯರಿಂಗ ಮೆಟಲ್ ಇಂಜಿನಿಯರಿಂಗ್ ಹ
ಇದ್ರಲ್ಲಿ ಯಾವ್ ತಗೊಂಡ್ರೆ ಈಸಿ ಮತ್ತೆ ಬೆಸ್ಟ್ ಇದೆ ಒಂದ್ ಸ್ವಲ್ಪ
ಎಲೆಕ್ಟ್ರಾನಿಕ್ಸ್ ಮತ್ತೆ ಎಲೆಕ್ಟ್ರಿಕಲ್ ಇವೆರಡು ಚೆನ್ನಾಗಿ ನೋಡು ಇಸತ್ತೆ
ಹ್ಮ್ ಮುಂದೆ ಫ್ಯೂಚರ್ಲ್ಲೂ ಯವರ್ಗ್ರೇನ್ ಇರುತ್ತೆ ಜಾಬ್ ಎಲ್ಲ
ಸಿವಿಲ್ ಎಲ್ಲ ಮಾಡ್ತಿದ್ರ ಅವಾಗೆಲ್ಲಾ ಸಿವಿಲ್ ಸಿವಿಲ್ ಮಾಡಿದ್ರೆ ಇಂಜಿನಿಯರಿಂಗ್ ಮಾಡ್ಲೇಬೇಕದು ಅಂದ್ರೆ ವ್ಯಾಲ್ಯೂ ನೀ ನೀ ಮಾಮೂಲಿ ಎಲಕ್ರಿಕಲ್ ಮಾಡಿದೆ ಅಂತ ತಿಳ್ಕ ನೀನ್ ಸ್ವಂತ ಹೊನ್ ಬಿಸ್ನೆಸ್ ಮಾಡ್ಬಹುದು ಎಲೆಕ್ಟ್ರಿಕಲ್ ಶಾಪ್ ಹಾಕಿಬಹುದು ಇಲ್ಲಪ ನಿ ಅ ಮನೆ ಕಡೆ ಸ್ವಲ್ಪ ಇದ್ ಐತಿ ದುಡಿಬಹುದು ಆರಾಮ್ ವೈರಿಂಗ್ ಅದು ಇ ಮಾಡ್ಕೊಂತ ವೈರಿಂಗ್ ತಿ ದುಡಿ ಬಹುದು ತಿಂಗಳಿಗೆ ಒಂದ್ ನಲ್ವತ್ತೈಐವತ್ತು ಸಾವಿರ ದುಡಿತಾರ ವೈರಿಂಗ್ ಮಾಡರು
ಹ್ಮ ಅದ್
ಓನ್ ಜಾಬ್ ಅಂದ್ರೆ ಯಾರ್ ಕಾಯಾಗ ಕೆಲ್ಸ ಮಾಡಂಗಿಲ್ಲ
ಹ್ಮ
ಆರಾಮಾಗಿರ್ಬೋದು
ಹ್ಮ್
ನೀನೇ ಓನ್ ಬಿಸ್ನೆಸ್ ಸ್ಟಾರ್ಟ್ ಸ್ವಂತ ಕೆಲ್ಸ ಮಾಡಿದಂಗ ಬೇರವಗು ಕೆಲ್ಸ ಕೊಟ್ಟಂಗ್ ನೀನೆೇ
ಹಓ ನಾವೇ ಒಂಥರ ಬೋಸಿದ್ದ
ಹ ನೀನೇ ಬಾಸ್ ನೀನ್ ಯಾವಾಗಾರೂ ಹೋಗು ಯಾವಾಗಾರೂ ಕೆಲಸ ಮಾಡು
ಹ್ಮ್
ಏನಪ್ಪಾ ಮನಿ ಓಪನಿಂಗ್ ಹತ್ರ ಇದ್ದಾಗ ಅಷ್ಟೇ ಕೆಲ್ಸ ಮನಿ ಓಪನಿಂಗ್ ಇಲ್ದಾಗ ಕೆಲ್ಸ ಇರಲ್ಲ
ಹ ಮತ್ತೆ ನಾವ್ ಬೇರೆ ಕೆಲ್ಸನ ಮಾಡ್ಕೊಬೋದು ಬೇಕಾರೆ ಫಾರ್ಮಿಂಗ್ ತರ
ಹ್ಮ್ ಅಂದ್ರೆ ನೀನು ಏನಾದ್ರು ಎಲೆಕ್ಟ್ರಿಕಲ್ ಮಾಡಿದ್ರೆ ನೀನ್ ಯಾವ್ದಾದಾದ್ರು ಒಂದ್ ಮನೆ ಕಟ್ಟಕ್ತಿದಾರ ಅಂದ್ರೆ ನೀನ್ ಇಲ್ದ ಅಂದ್ರೆ ಕೆಲ್ಸಾನೇ ಇಲ್ಲ ಅಲ್ಲಿ
ಹ್ಮ್ ಹ್ಮ್
ಇ ಈಗ ಸಿವಿಲ್ ಆದ್ರೆ ಸಿವಿ ಸಿವಿಲ್ ಮಾಡ್ ಅಂತ ತಿಳ್ಕ ಅಲ್ಲಿ ಮೇಸ್ತ್ರಿ ಅವರು ಇವ್ರು ಇರ್ತಾರೆ ಅವರು ಮಾಡ್ತಾರ ಕೆಲ್ಸ
ಹ್ಮ
ನಿನಗ ಅವ್ರಿಗೆ ಏನ್ ಇದೇನೆ ಇರಲ್ಲ ಅವಾಗ ಹಂಗಾಗಿ ಎಲೆಕ್ಟ್ರಿಕಲ್ ಇಲ್ಲ ಎಲೆಕ್ಟ್ರಾನಿಕ್ಸ್ ಎರಡರಾಗ ಯಾವ್ದಾರು ಮಾಡ್ಸು
ಹ್ಮ್
ಚೆನ್ನಗಿದೆ
ಈಗ ಎಸ್ ಎಮ್ ಇರತ್ತೆ ಆರ್ಸ್ ಎಮ್ ಮ
ಹ್ಮ ಆರ್ ಸೇಮ್ಮು ಫಸ್ಟ್ಸೇಮ್ ಒಳಗೆ ಒಂದ್ ಎರಡು ತೆರಿ ಇರ್ತವೆ
ಹ್
ಎಂ್ ಒನ್ ಎಂ ಟು ಅಂತೇಳಿ
ಹ
ಕೋರ್ ಸಬ್ಜೆಕ್ಟ್ ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ ಇತ್ತೆ
ಹ್
ಆಮೇಲೆ ಮತ್ತೆ ಇದು ಲ್ಯಾಬ್ಗಳು ಲ್ಯಾಬ್ ಈಗ ಈಗ ಸಿ ಟ್ವೆಂಟಿ ಫೋರ್ ಸೀರೀಸ್ ಇ ಒಂದು್ ಮೂರ್ಲ್ಲ ನಾಕು ಕಲಯಪ್ ಇರ್ತವೆ
ಸ್ಟಾರ್ಟಿಂಗ್ ನಮಗೆ ಎಷ್ಟು ತೆರೆ ಸಬ್ಜೆಕ್ಟ್ ಇರುತ್ತೆ ಫಸ್ಟ್ ಎಮ್ ಅಲ್ಲಿ
ಪಶ್ಚಿಮಿಗ ಒಂದು ಪಶ್ಚಿಮನಾಗ ಎರಡು
ಹ
ಸೆಕೆಂಡ್ ಸೆಮ್ಮಿಗೆ ಎರಡು
ಹ ತರೆ ಸಬ್ಜೆಕ್ಟ್ ಹೂ
ಹ ತರ್ಡ್ ಸೆಮ್ನಾಗ ತೇಯರಿ ಇರಲ್ಲ ಬರೀ ಲ್ಯಾಬ್ ಐದು ಲ್ಯಾಬ್ ಇರುತ್ತೆ
ಹ
ಹ ಕಂಪ್ಯೂಟರ್ ಲ್ಯಾಬ್ ಎರಡು ಇರ್ತವು ಹಾರ್ಡ್ವೇರ್ ಲ್ಯಾಬ್ ಮೂರ್ ಇರ್ತವು
ಈಗ ಪಚೆ ಮಲ್ಲಿ ಸಬ್ಜೆಕ್ಟ್ ಎಷ್ಟ ಇರುತ್ತೆ ಟೋಟಲ್ ಲ್ಯಾು ಸಬ್ಜೆಕ್ಟ್ ಎಲ್ಲಷ್ಟ
ಎಲ್ಲಾ ಸೆಮ್ನೆಗ ಆರು ಸಬ್ ಐದ ಇಲ್ಲ ಆರ್ ಸಬ್ಜೆಕ್ಟ್ ಅಂತ ಫಿಕ್ಸ್
ಹಾ
ಅದ್ರಾಗ ಲ್ಯಾಬ್ನು ಇದಾಕವು ಥಿಯರಿ ಯಾಡ್ ಆಗ್ತವು
ಹಾ
ಈಲ್ಲಿಗ ಒಂದೊಂದು ಲಯಾಭ ೇರಿ ಅಷ್ಟೇ ಇನ್ನೊಂದ್ ಐ ಪಿ ಸಿ ಸಿ ಅಂತ ಇರ್ತಾವ ಅವು ಏನು ಅಷ್ಟ ಲೆಕ್ಕಲ್ಲ ಇ ಬರೇ ಇಂಟರ್ನಲ್ಸ್ ಅಷ್ಟೇ ಹ ಆರಾಮ್ ಬರ್ ಪಾಸ್ ಆಗ್ಬೋದು ಏನ ಅಂತ ಕಷ್ಟ ಅಲ್ಲ ಡಿಪ್ಲೊಮ ಹ
ಇ ಸಿಲೆಬಸ್ ಎಲ್ಲ ಏನ ಜಾಸ್ತಿ ಇರುತ್ತಾ ಇಲ್ಲ ಪರವಾಗಿಲ್ಲ ಹೋಗ್ ಹೋಗ್ಬೋ
ಏ ಮಾಮೂಲಿ ಆಯ ಫೈ ಚಾಪ್ಟರ್
ಹಾ
ಸ್ಟಾರ್ಟಿಂಗ್ ಮ್ಯಾಕ್ಸ್ ಒಂದ್ ಹೆವಿ ಇರ್ತದೆ ಸ್ವಲ್ಪ
ಹಾ
ಮ್ಯಾಥಸ್ ಮತ್ತೆ ಪಿ ಎಂ ಎಸ್ ಅಂತ ಐ್ತ ಅವ ಎರಡು ಪಾಸ್ ಐ ಅರ್ಧ ಡಿಪ್ಲೋಮಾ ಮುಗಿಸಿದ
ಮ್ಯಾಥ್ಸು ಎಸ್ ಎಂ್ ಎಲ್ ಬರುತ್ತೆ
ಮ್ಯಾಕ್ಸು ಫಸ್ಟ್ ಇಯರ್ ಅಷ್ಟೇ
ಹೂ ಎಲ್ಸ ಹೂ
ಹ ಎರಡು ಸಮ್ ಅಷ್ಟೇ ಎಮ್ ಒನ್ ಎಮ್ ಟು ಅಷ್ಟೇ ನೆಕ್ಸ್ಟ್ ಅವ್ರ ಏನಾದ್ ಇಂಜಿನಿಯಂಗ ಎಂ ಎಂ್ ತ್ರೀ ಎಂ ಎಂ ಥತ್ರೀ ಸಿಗುತ್ತತ್ ಮತ್ತೆ ಅವ್ರಿಗೆ
ಹ
ಏ ಇಂಜಿನಿಯರಿಂಗ್ ಏನೋ ಮಾಡ್ಸಾ ಪ್ಲಾನ್ ಐತೆ ನಿಮ್ ತಮ್ಮ ನೆಕ್ಸ್ಟ್ ಮುಗ್ಡಿಂದೆ
ನೋಡ್ಬೇಕು ಅದಗ ಡಿಪ್ಲೊಮಾ ಮುಗಿಸ್ಲಿ ಸದ್ಯಕ್ಕೆ ಆಮೇಲೆ ನೋಡ್ಕೋಳಣ ಬೇಕಿದ್ರೆ
ಮ್ಯಾಕ್ಸ್ ಎಷ್ಟ ಆಐತಿ ನಿಮ್ ತಮ್ಮಂದ
ಮ್ಯಾಕ್ಸ್ ಅದೊಂದು ನೈಂಟಿ ಆಗಿತ್ತು
ಚೆನ್ನಾಗೆ ತಗ್ದನಲೋ
ಹೂ ಅದ್ರೆ ಇನ್ನೇನ್ ಟೆಂತ್ ಅರಲ್ಲ
ಹೂ ಸ್ಕಾಲರ್ಶಿಪ್ಪು ಬರ್ತಾ ಡಿಪ್ಲೊಮದಾಗ ಏನು
ಇದು ಫೀ ಸ್ಟ್ರಕ್ಚರ್ ಹೆಂಗಿದೆ
ಹಚಿರಲ್ಲ
ಹು
ಹನ್ನೆರಡು ಸಾವಿರ ಗೌರ್ಮೆಂಟ್ ಕಾಲೇಜ್ ಇವು ಮಾಮೂಲಿ ಇದ್ರ ಕಾಲೇಜ್ ಆದ್ರೆ
ಹು
ನಾಲ್ಕು ಸಾವಿರ ಐದು ಸಾವಿರ ಇರ್ತವು ಏಪ್ಪ ಇ ಪ್ರೈವೇಟ್ ಕಾಲೇಜ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಡೊನೇಷನ್ ಅದು ಇದು ಅಂದ್ರೆ ಸ್ಕಾಲರ್ ಶಿಪ್ ಹೋಳಿ ಕೊಡ್ತಾರ ಅದ್ನೆಲ್ಲ
ಹೂ ಸ್ಕಾಲರ್ಶಿಪ್ ಎಷ್ಟು ಕೊಡ್ತಾರೆ ಗವರ್ಮೆಂಟ್ ಕಾಲೇಜ ಅಲ್ಲಿ
ಗೌರ್ಮೆಂಟ್ ಕಾಲೇಜಲ್ಲಿ ಈ ಹಾಸ್ಟೆಲ್ ಆಗ ಇಲ್ಲಾಂದ್ರೆ ಹದ್ನೈದು ಸಾವಿರ ಹಾಸ್ಟೆಲ್ ನಾಗ್ ಇದ್ದಿ ಅಂದ್ರ ಐದ ಸಾವಿರ ಅಂದರ್ ಕಾಲೇಜ ಫೀಸ್ ಗಿಣ್ಣ ಒಂದ ಸಾವರ ಜಾಸ್ತಿ ಕೊಡ್ತಾರೆ ಇದ್ರದು ಗೌರ್ಮೆಂಟ್ ಕಾಲೇಜಲ್ಲಿ ಅಂದ್ರೆ ಚೆನ್ನಾಗಿರುತ್ತೆ ಗೌರ್ಮೆಂಟ್ ಕಾಲೇಜು
ಹು ಮತ್ತೆ ಕ್ಲಾಸಸ್ ಎಲ್ಲ ಎಷ್ಟದಿಂದ ಏಷ್ಟರ ತನಕ
ಕ್ಲಾಸ್ ಬೆಳಿಗ್ಗೆ ಮಾಮೂಲಿ ಒಂಬತ್ತುವರೆ ಹತ್ತು ಗಂಟೆ ಹತ್ತು ಗಂಟೆ ಇಂದ ಹಿಡದ ಸಾಯಂಕಾಲ ನಾ ಐದು ಗಂಟೆ ನಾಲ್ಕವರೆ ಐದು ಗಂಟೆ ಮಟ ಯಾಕಂದ್ರೆ ಇದು ಲ್ಯಾಬ್ ಬೇಸ್ ಜಾಸ್ತಿ ಇರುತ್ತಲ್ಲಾ
ಹು ಲ್ಯಾಬ್ ಎಷ್ಟು ಎಷ್ಟು ಆತ ಅಂತಾರೆ ಒಂದೊಂದ್ ಲ್ಯಾಬ್
ಒನ್ ಲಾಬ್ ತ್ರೀ ಟೂ ಅವರ್ಸ್ ಇಲ್ಲ ತ್ರ್ರೀ ಅವರ್ಸ್
ಹು
ಸ್ವಲ್ಪ ಏನಾರ ಕಷ್ಟ ಐತಿ ಅಂದ್ರೆ ತ್ರೀ ಅವರ್ಸ್
ಹು
ಆಲ್ಮೋಸ್ಟ್ ಆಲ್ ಎಲ್ಲಾ ನಾಕ್ ಗಂಟೆಗೆ ಬಿಡದು ಜಾಸ್ತಿ
ಲ್ಯಾಬ್ ನ ಪ್ರತಿ ದಿವಸ ತ ಅಂತಾರ ಇಲ್ಲ ವಾರದೆ ಮೂರ್
ಏ ಇಲ್ಲ ಇಲ್ಲ ವಾರದಲ್ಲಿ ನಾಲ್ಕು ದಿನ ಲ್ಯಾಬ್
ಹು
ಅಂದ್ರೆ ಬೇರೆ ಬೇರೆ ಸಬ್ಜೆಕ್ಟ್ ಇರ್ತಾವಲ್ಲ ಅವ ಎರಡು ದಿನ ಅಷ್ಟೇ ಗ್ಯಾಪ್
ಹು ಬೇರೆ ತೇರೆ ಕ್ಲಾಸಸ್ ಎಲ್ಲ ಒಂದೊಂದ್ ಗಂಟೆ ಕ್ಲಾಸ್ ಅವು ಎರಡೆ ಎರಡು ಗಂಟೆ
ಹ ಮಾಮೂಲಿ ಹೈಸ್ಕೂಲ್ ಯಾವ ತರ ಇತ್ತು ಅಷ್ಟೆ ಒಂದ್ ಗಂಟೆ ಒಂದ್ ಗಂಟೆನ ತೊಗೊಳೋದು ಇಲ್ಲ ಕಮ್ಮಿಯ ತಗಲೋದು ಅದು ಥೇರಿ ಕಮ್ಮಿ ಅಲ್ಲ ಲಾಭ ಜಾಸ್ತಿ
ಹು
ಒಂದ್ ದಿವ್ಸಕ್ಕೆ ಎರಡ ಎಡು ಲ್ಯಾಬ್ ಮಾಡ್ತಾರ ಅಲ್ಲಿ
ಹು
ಒಂದ್ ದಿವ್ಸ ಒಂದು ಬ್ಯಾಚ್ ಮೇಲೆ ಲೆಕ್ಕಾವೆಲ್ಲ
ಹು ಹು ಈಗ ಕ್ಲಾಸ್ಲ್ಲಿ ಎಷ್ಟುಷ್ಟು ಸ್ಟ್ರೆಂತೂ
ನಾವ್ ಇದಾಗ ಒಂದು ಸೆವೆಂಟಿ ಇತ್ತು ಅದ್ರಾಗ ನಾಲ್ಕು ಬ್ಯಾಚ್ ಮಾಡಿದ್ರು
ಹು
ಬ್ಯಾಚ್ ನಮ್ದು ಒಂದ್ ಮೂರ್ನೇ ಬ್ಯಾಚ್ ನಮ್ದಲ್ಲಾ ಚೆನ್ನಾಗಿತ್ತು ಬಿಡ ನಮ್ ಕಾಲೇಜ
ಹು
ಅಲ್ಲೆ ಲ್ಯಾಬು ಎಲ್ಲಾ ಲ್ಯಾಬ್ ಒಳೆ ಮಾ ಸೈಕ್ ಮಾಡ್ತಿದ್ರು ನಮ್ ಕಾಲೇಜಲ್ಲಿ
ಹು
ಲ್ಯಾಬ್ ಗೆ ಓದದು ಟೆಸ್ಟರ್ ತಗೊಂಡ್ ಹೋಗೋದು ಆ ಸ್ಕ್ರೂ ಸ್ಕ್ರೂ ಇ ಮಾಡೋದು ಲ್ಯಾಂಪ್ಸ್ ಕನೆಕ್ಷನ್ ಕೊಟ್ಟಾಗ ಡಬ್ ಅನ್ಸದು ಮೋಟ್ರ ಎಲ್ಲ ವೈಂಡಿಂಗ್ ಸುಟ್ಟವು ಎಷ್ಟಷ್ಟ ನಾವು ಮಾಡಿವಿ ಏನ್ ಫೆನಲ್ಟಿ ಅಂತವ ಏನ್ ಕೇಳಲ್ಲ ಕಾಲೇಜ್ ನಲ್ಲಿ ಊಟ್ರಲ್ಲ ಮಾಡೆ ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ ಎಲ್ಲ ಇ ಇದ್ರೇನ ಇದು ಅಂತ ಅಂತಾರ ಅವರು
ಹ ಫ್ಯಾಕಲ್ಟೀಸ್ ಎಲ್ಲ ಫುಲ್ಲ ಸ್ಟ್ರಿಕ್ ಇರ್ತಾರ ಇಲ್ಲ ಫ್ರೆಂಡ್ಲಿ ಆಗಿ ಇರ್ತಾರ ಸ್ಟೂಡೆಂಟ್ಸ್ ಜೊತೆ
ಫ್ರೆಂಡ್ಲಿ ಆಗಿ ಇರ್ತಾರ ಸ್ಟಿ ಎಕ್ಸಾಮ್ ಅಂತ ಬಂದ್ರೆ ಸ್ಟ್ರಿಕ್ ಇರ್ತಾರೆ
ಹೂ
ಕ್ಲಾಸ್ ನಲ್ಲಿ ಲ್ಯಬ್ನಲ್ಲಿ ಆದ್ರೆ ಎಲ್ಲ ಫ್ರೆಂಡ್ಲಿ ಆಗಿರ್ತರು
ಹೂ ಮತ್ತೆ ಕಾಲೇಜ ಅಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇರ್ತಾರ
ಪ್ರೋಗ್ರಾಮಸ್ ಕಮ್ಮಿ ಪ್ರೋಗ್ರಾಮಸ್ ಕಮ್ಮ
ಹೂ
ಒೊಂದು ಕಾಲೇಜ್ ದೊಡ್ ಈಗ ಯೂನಿವರ್ಸಿಟಿ ಕೆಳಗ ಇರ್ತವಲ್ ಕಾಲೇಜು ಅವೆಲ್ಲ ಮಾಡ್ತಾರೆ
ಹಾ
ಈ ಮಾಮೂಲಿ ಇದಿರ್ದ ಇರಲ್ಲ ಮಾಡಲ್ಲ
ಹೂ
ಹ
ಈಗ ನಿಮ್ ಕಾಲೇಜ ಟ್ರಿಪ್ಿಗೆ ಕರ್ಕೊಂಡು ಹೋಗ್ತಾ ಇದ್ರೆ ಸ್ಟೂಡೆಂಟ್ಸ್ಗೆಲ್ಲ ಪಿಕ್ನಿಕ್ ಅಂತ ಒನ್ ಡೇ
ಇ ಇಂಡಸ್ಟ್ರಿಯಲ್ ವಿಸಿಟ್ ಜಾಸ್ತಿ ಇದ್ವ ನಮ್ಲ್ಲ ಪಕ್ನಿಕ ಆವಾ ಪಕ್ನಿಕ ಎ ಪ ನಕ್ ಹೋಗದ ಸುಮ್ನೆ ಟೈಮ್ ಪಾಸ್ ಹಾಕದಲ್ಲಿ
ಹೂ
ಎಲ್ಲ ಇಂಡಸ್ಟ್ರಿಯಲ್ಲಿ ಹೋದ್ರೆ ಅಲ್ಲಿ ತಿಳ್ಕೊಂತೀವಿ
ಹೂ ಇಂಡಸ್ಟ್ರಿಯಲ್ ವಿಸಿಟ್ ಅಂದ್ರೆ ಅದು ನಿಮಗೆ ಲ್ಾಪ್ ಡಿಪೆಂಡ್ಾ ಇಲ್ಲಾಂದ್ರೆ ಸುಮ್ನೆ ಕಾನ್ಸೆಪ್ಟ್ ಗೊತ್ತ ಗೊತ್ತಾಗ್ಲಿ ಮುಂದೆ ಹೆಂಗ ಹೆಂಗಿರುತ್ತೆ ಅಂತ
ಮುಂದೆ ಹೆಂಗಿರ್ತ್ತ ಈ ನೀನ್ೇನೋ ಎಲೆಕ್ಟ್ರಿಕಲ್ ಮಾಡಿ ನಾ ಎಲೆಕ್ಟ್ರಿಕಲ್ ಮಾಡ್ರ ನಮಗ್ ಕರ್ಕೊಂಡ್ ಹೋಗದ್ ಹೇಳ್ತ್ ನೋಡು ನಾವ್ ಎಲ್ಲ ಎಲೆಕ್ಟ್ರಿಕಲ್ ಮಾಡಿದ್ವಿ ಕೆಫ್ ಟ ಸಲ್ಲಿ ಕರ್ಕೊಂಡು ಹೋಗಿದ್ರು ಅಲ್ಲೇ ಸಬ್ ಸ್ಟೇಷನ್ಿಗೆ ಕರ್ಕೊಂಡು ಹೋಗಿದ್ರು
ಹೂ
ಅಂದ್ರೆ ಒಂದೊಂದ್ ಸೆಮಿಗೆ ಒಂದೊಂದ್ ತರ ಈಗ ಸ್ಟಾರ್ಟಿಂಗ್ ಕೆ ಎಫ ್ಟಿಲ್ಲಿ ಕರ್ಕೊಂಡ್ ಹೋದ್ರ ಅಂದ್ರೆ ಪ್ರೊಡಕ್ಷನ್ ಇದು ಹ ವಿದ್ಯುತ್ ತಯಾರಿಕೆ ಮಾಡ್ತಾರಲ್ಲ ಅಲ್ಲಿಗ್ ಒಂದ ಒಂದ್ ಸೆಮಿಗೆ ಕರ್ಕೊಂಡು ಹೋದ್ರು
ಹಾ
ಸೇಮ್ ಅದ ವಿದ್ಯುತ್ ನ ರೆಡಿ ಮಾಡೆ ಅದ್ ಯಾವತರ ಟ್ರಾನ್ಸ್ಮಿಷನ್ ಮಾಡ್ ಆರ ಅಲ್ಲಿ ಯಾವತರ ಏನು ಯಾವತರ ಪೋಲ್ಸ್ ಯಾವತರ ಇರುತ್ತೆ ಆತರ ಸ್ಟ್ರಕ್ಚರ್
ಅಯ ಎಲ್ಲಾ ನಮ್ಗೆ
ರಿಸೀವಿಂಗ್ ಸ್ಟೇಷನ್ ಅಂತ ಇರುತ್ತೆ
ಹಾ
ಅಲ್ಲಿ ಒಂದ್ಸಲ ಕರ್ಕೊಂಡದ್ರು ಅದು ಒಂದು ಸೇಮ್ ಆಯ್ತು ಅದಾಗಿಂದೆ ಮತ್ತೆ ಸೋಲಾರ್ ಪ್ಲಾಂಟ್ು
ಹಾ
ವಿಂಡ್ ಪ್ಲಾಟ್
ಹ
ಎಲ್ಲಾ ಸೇಮ್ನಗೂ ಒಂದೊಂದ ಹತ್ತಲ್ಲಿ ಕರ್ಕೊಂಡು ಹೋಗ್ಯಾರ
ಹೂ ಹೂ
ಎಕ್ಸ್ಟ್ರಾ ಹೋಗ್ಕಿವವ ಅಂದ್ರ ನಾವು ಕಾಲೇಜಿಂದ ಒಂದ್ ಲೆಟರ್ ಕೊಡ್ತಾರೆ
ಹೂ
ಎಲ್ಲಾ ಹುಡುಗುರ್ ಕರ್ಕೊಂಡ್ ಅವ್ರ ಅವ್ರ ರೆಸ್ಪಾಸಿಬಲಿಿ ನೊಂಡು ಹೋಗ್ಹೋ್ ನೋಡ್
ಹ್ ಹ ಅದೇ ನಂಗೆ ಸ್ವಲ್ಪ ಜಾಸ್ತಿ ನ ಇ ಚೆನ್ನ ಕೇಳ್ತಬೇಕು ಅಂತ ಹೂ ಹೂ ಸರಿ ಹಂಗಿದ್ರ ಹಂಗ ನಾನ್ ತಮ್ಮಂಗಗೆ ಡಿಪ್ಲೊಮಾನೇ ಮಾಡಕ್ ಹೇಳ್ತನ್ ತಾಳಿ
ಮಾತಾಡ್ತಯಾ ಹೂ